ಹಲೋ ಏನಿಲ್ಲ ಬರು ಆರಾಮ ಆಯ್ತು. ನೋಡ ನಿನು.
ನಮ್ದು ಆಯ್ತ್ು ನವು ಊಟ.
ಹೌದಾ ಎಲ್ಲಿದ್ದರ ಬ್ರೋ ಏನು ಬಾದಿಸಕ್ಕೆ ಫೋನ್ ಮಾಡಿದ್ದಿ. ಹ. ಹ್ಮ. ಹ
ಹ ನೀನೇ ಫೋನ್ ಮಾಡ್ತಲ್ಲ
ಎಲ್ಲಬ್ರು ಸ್ವಲ್ಪ ಎಲ್ಲಿ ಹೊರಗಡೆ ಇದ್ದೆ ಸ್ವಲ್ಪ ಬಿಜಿ ಇದ್ದೀವಿ ಇವಾಗ ಬೇರೆ ಇವಾಗ ಸೆಕೆಂಡ್ ಪ್ಯೂ ಮುಗಿದಿದೆ ನಮದು ಹಲೋ ಹ್ಮ ಆರಾಮಿದೇನೆ ನೀನು ಹಲೋ ಹೌದಾ ಊಟ ಊಟ ಊಟ ಹಾ ಕೇಳಿಸತಿದ್ದೆ ಊಟ
ಊಟಯದು
ಹ್ಮ್ ಆಯ್ತ್ ನೋ ನಮ್ದು ಹೊರಗಡೆ ಕುೂತಿದ್ದೆ ನಾನೇ ಹಾ ಇಲ್ಲ ಹೊರಗಡೆ ಹಂಗಗೆ ಸುಮ್ ಊಟ ಮಾಡಿ ಕುೂಂತಿದ್ದೆ ಏನ್ ಮಾಡ್ತೆ ಊರಲ್ಲಿ ಬೇರೆ ಆ ದ್ಯಾಸರು ಬರ್ತಿತ್ತು ಹ ಹಲೋ
ನ
ಏನಿಲ್ಲ ಮನೇಲಿ ಏನು ಮಾಡ್ತಾರೆ ಊಟ ಅದೇ ಅನ್ನ ಸಾರು ಬದನೇಕಾಯಿ ಪಲ್ೆ
ಬ ಚಿಕನ್
ಅ ಮನೇೆಯಲ್ಲಿ ಸ್ಪೆಷಲ್ ಇಶ್ ಎಲ್ಲಾ ಅಂತ ಏನಿದ ಸಂಡೇ ನಮ್ದು ನಿಂದ್ ವಯಸ ಬರ್ತಿಲ್ಲ ಸ್ವಲ್ಪ ಫೋನ್ ಹತ್ರ ಇಟ್ಕೊಂಡು ಮಾತಾಡಿದ ಚಲೋ ಇತ್ತು ಹಲೋ
ಅಲೋ ಇವಾಗ ಬರ್ತ
ಹಾ ಇವಾಗ ಓಕೆ ಇವಾಗ ಮಾತಾಡಿ
ಅದು ಫೋನ್ ಚಾರ್ಜ್ ಇರಲ್ಲವಾ ಚಾರ್ಜ್ ಆಗಿದ್ದಲ್ಲಿ ಫೋನ್
ಅಊರ
ಹಾ
ಹ್ಮ ಹ್ಮ ಮತ್ತೇನ್ ಮಾಡ್ತಿದಾರ ಒಬ್ರು ಏನು ಸಮಾಚಾರ ಏನು ಏನು ಸ್ಟಡೀಸ್ ಏನ್ ಹೇಗಿದೆ
ಏನೆಲ್ಲ ಪ್ರೋಗ ಇದೆಲ್ಲ ನೀ
ಹ್ಮ್ಮ್. ಹ
ನೀಟ ತ್ತರ ಅದು
ನಮ್ದು ಇವಾಗ ಪಿ ಯು ಸಿ ಮುಗ್ದಿದ ಬ್ರ ಇವಾಗ ಯಾವ್ದೋ ಚಲೋ ಕಾಲೇಜ್ ಇದ್ರೆ ನೋಡ್ಬೇಕು ಹ್ಮ ಯಾವ್ದ ಚಲೋ ಕಾಲದ ಇದ್ರೆ ನೋಡಿಬ್ರರು ಮತ್ತೆ ಮತ್ತ ನಿಮ್ಮ್ ಕಡೆ
ಕವಸ್ ಮಾಡತ್ರ
ಕಾಮರ್ಸ್ ಮಾಡಿದ್ದೀವಿ ಕಾಮರ್ಸ್ ಮುಗಿದಿದೆ ಏ್ಟಿ ನೈನ್ ಪರ್ಸೆಂಟೇಜ್ ಆಗಿದೆ
ಎಟಿ ನೈನ್
ಹಾ ಏಟಿೈನ್ ಪಂಟ್ ಸೆವೆಂಟಿ ಟಿೈಂಟ್ ಸೆವೆಂಟಿ ಏಟಾಗಿದೆ ಹ್ಮ್
ಮುಂದೆ ಮುಂದೆ ಏನ್ ಮಾಡುದು ಬಿ ಕಾಮ್ ಮಾಡ ಅಲ್ಲಿ ಒಂದ್ ನೈಟ್ ಇದ್ರೆ ತ್ತ ನಿನ್ನ ರಿಸಲ್ಟ್.
ಇಲ್ಲಾ ಬ್ರೋ ಇನ್ನ ತಗೋಬೇಕಲ್ಲ ಯಾವ್ದ ಮತ್ತ ಡೈರೆಟ್ ಸೆಲೆಕ್ಷನ್ ಯಾವ್ದೋ ಎಕ್ಸಾಮ್ ಇರ್ಲ ಯಾವ್ದಕ್ಕೊಂದು ಪೋಸ್ಟ್ ಕರೆದ್ರೆ ಮತ್ತ ಬೇಕಾಗತ್ತಲ್ವಾ.
ಅಂದ್ರೆ ಇನ್ನು ಚೆನ್ನಾಗ
ಹಾ ಬ್ರೋ.
ಇನ್ನೊಂದ ಸ್ವಲ್ಪ ಚನ್ನಾಗಿ ಓದಬೇಕ ತಾನೇ.
ಏ ಓದಿದೆ ಬ್ರೋ ಅದು ಸ್ವಲ್ಪ ಇದ್ರಲ್ಲಿ ಹೋಯ್ತು ನಮ್ದು ಎಕನಾಮಿಕಲ್ಲಿ.
ಯಾಕೆ ಎಕನಾಮಿಕಲ್ಲಿ ಸ್ವಲ್ಪ ವೀಕಾ.
ಹೌದು ಸ್ವಲ್ಪ ಎಕನಾಮಿಕ್ಸ್ ಸ್ವಲ್ಪ ವೀಕಿತ್ತ ಅದಕ್ಕೆ ಅದಕ್ಕೆ ಹೋಗಿದಿ ಅದ್ರಾಗ ಬೇರೆ ನಾ ರೆಗ್ಯುಲರ್ ಕಾಲೇಜ್ ಹೋಗಿದಿಲ್ಲಾ ಈ ಕಡೆ ಹಂಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊ ಇಲ್ಲೇ ಹೊರಗಡೆ ಹಂಗೆ ಕೆಲ್ಸ ಮಾಡ್ಕೊಂತ ಮಾತಡ್ಕೊಂದ ಇರೋಮ ಮಾಡ್ಕೊಂತ ಓದ್ತಾ ಇದ್ದೆ ನಾನು, ಜಾಸ್ತಿ ಕಾಲೇಜ್ ಹೋಗಿ ಲ್ಲ ನಾನು
ಹೊರಗಡೆ ಏನ್ ಜಾಬ್
ಹೊರಗಡೆ ಅದೇ ಏನೋ ಒಂದ ಬೇರೆ ಕೆಲ್ಸ ಮೆಡಿಕಲ್ಗೇ ಹೋಗ್ತಿದ್ದೆ ನಾನು ಕಾಲೇಜ್ ಫೀಸ್ ಕಟ್ಟಕ್ಕೆ ಸಲ್ವಾಗಿ ಅಮೌಂಟ್ ಇದ್ದಿದ್ದಲ್ಲಲ್ವಾ ಅದಕ್ಕೆ ಮತ್ತೆ ಅದಕ್ಕೆ ಸರ್ ನಾನು ಡೈರೆಕ್ಟ್ ಆ ಕಾಲೇಜಿಗೆ ಬರುತ್ತೀನಿ ಡೈರೆಕ್ಟ್ ಎಕ್ಸಾಮ್ ಬರ್ತೀನಿ ಸರ್ ಅಂತೇಳಿದೆೆ ಆಯ್ತಪ್ಪ ನಿನ್ನಿಷ್ಟ ಅಂತಂದರು.
ಹಾ
ಅದಕ್ಕೆ ಕಾಲೇಜು ಮತ್ತೆ ಇಕಡಿ ಮೆಡಿಕಲ್ ಮಾಡ್ಕೊಂತು ಯಾಡ ಯಾಡ ಡಬಲ್ ಡಬಲ್ ಡ್ಯೂಟಿ ಮತ್ತ ಮೆಡಿಕಲ್ ಒಂದ್ ಇನ್ನೊಂದು ಇದ್ರಾಗ ಬಟ್ಟೆ ಅಂಗಡಿ ಇದು ದೊಡ್ಡ ಮಾಲ್ ಇರ್ತಲ್ಲ
ಹ್ಮ್
ಹ್ಮ ಅದ್ರಲ್ಲಿ ಕೆಲ್ಸ ಮಾಡ್ಕೊಂತ ಅದ್ರಾಗ್ ಒಂದ್ ಹತ್ತ ಸಾವಿರ ಕೊಡ್ತಿದ್ರು ಇದ್ರಗ ಒಂದ್ ಐ ಸಾವ್ರಾ ಹದನೈದ ಸಾವ್ರಾ ದುಡ್ಕೊಂತ
ಎರಡು ಎರಡು ಎರಡು ಮಾಡ್ತಿದ್ದೆ ಪಾರ್ಟ್ ಟೈಮ್ ಜಾಬು
ಹಾ ಎರಡು ಮಾಡ್ತಿದ್ದ ಮತ್ತೆ ಯಾವಾಗ ನಮ್ಗ ಫ್ರೀ ಇದ್ದಾಗ ಓದ್ಕೊಂತ ಕುಂತರ್ತಿದ್ದೆ ನಾನಂಗೆ ಮತ್ತ್ ಮಾಡ್ಬೇಕಲ್ಲ ಬ್ರೋ ಮತ್ತ ಕಾಲೇಜ್ ಫೀಸ್ ಕಟ್ಟಬೇಕು ಇಪ್ಪತ್ ಸಾವಿರ ಇಪ್ಪತ್ತೈದು
ನೆಕ್ಸ್ಟ್ ಟೈಮ್ ಟಿ ಎ ರ್ಯಾಲಿ ಹೊಡಿರಿ.
ಮತ್ತ್ ಮಾಡ್ಬೇಕು ಅದ್ರಗ್ ಮತ್ತ ಅವರು ಕಾಲೇಜ್ ಫೀಸ್ ಕಟ್ಲಿ ಅಂದ್ರ ಮತ್ತ ಹೊರಗಡೆ ಹಾಕ್ ಹಾಕ್ತಿದ್ರು ಅದಕ್ಕೆ ಮತ್ತ ಎಲ್ಲಿ ಕಿರಿಕಿರಿ ಹೊರಗಡೆ ಹಾಕೊಳ್ಳೋದು ಬೈಸ್ಕೊಳೋದು ಹಂಗಂತಹೇಳಿ ಮತ್ತ ಈ ಥರ ಪ್ಲ್ಯಾನ್ ಮಾಡಿ ಬಂದೆ ಮತ್ತ ಹಿಂಗೆ ಡೈರೆಕ್ಟ್ ಹಂಗೆ ಎಕ್ಸಾಮ್ ಬರೆದ್ರು ಆ ಬಂದ್ರೆ ಬರ್ಬೋದ ಹಂಗ ಅಂತ ಹೇಳಿ ಬ ಓದಿದೆ ಹಂಗು ಎಲ್ಲಾ ಕ್ವೆಶ್ಚನ ಪೇಪರ್ ಎಲ್ಲಾ ಈಜಿ ಇದು ಸ್ವಲ್ಪ ನಾನು ಕ್ಲಾಸ್ಗಿ ಹಂಗ ಹೋಗಿದ್ದಿಲ್ಲಿಲ್ಲ ಅಲ್ವಾ ಎಕನಾಮಿಕ್ ಸ್ವಲ್ಪ ಬಹಳ ಟಫ್ ಐತಿ. ನನಗ ಉಳಿದಿದೆಲ್ಲ ಅಕೌಂಟೆನ್ಸಿ ಬಿಸ್ನೆಸ್ ಅವೆಲ್ಲ ಬಿಜಿ ಈಜಿ ಇದ್ದು ಹೆಂಗನ್ ಮಾಡ್ಕೋ ಕೊಂಡೇ
ಹ್ಮ್
ಹ್ಮ್ ಏನೋ ರೆಗ್ಯುಲರ್ ಕಾಲೇಜ್ಗೆ ಹೊದ್ನಿ ಅಂದ್ರ ನಾನ ಅರಾಮ್ ನೈಂಟಿ ಪರ್ಸೆಂಟೇಜ್ ಪ್ಲಸ್ ಮಾಡ್ತಿದ್ದೆ.
ಡಿಗ್ರಿ ಮಾಡಿ ಡಿಗ್ರಿ ಒಂದು ನೈಂಟಿ ಮೇಲೆ ಮಾಡದ್ರ
ಡಿಗ್ರಿ ಮಾಡ್ಬೇಕು ಅದೇ ಇವಾಗ ಮತ್ತ ಎಲ್ಲ ಕಾಲೇಜ್ ಚಲೋ ಇದ್ರೆ ಹೋಗ್ಬೇಕು ಅಂತ ನಿಮ್ಗೆ ಯಾವ್ದೋ ಕಾಲೇಜ್ ಚಲೋ ಇದ್ರೆ ಹೇಳಿ ಮತ್ತ ಚೆನ್ನಾಗಿರೋದು.
ಎಕ್ಸಾ ಸೇಟರ್
ಅದು ಪ್ರೈವಟ್ ಪ್ರ ಹೌದು ಪ್ರವೇಟ್ ಅಂದೇ ಮೇಲೆ ಇದ್ದ ಇರುತ್ತೆ ಕಡ ಅದುಕೇನು ಹ್ಮ್ ಅದಕ್ಕೆ ಆಗ ಮತ್ತು ಹ್ಮ್ ಏನ್ ಡೈರೆಕ್ಟ್ ಎಕ್ಸಾಮ್ ಇರುತ್ತ ಅಂತ ಹೇಳ್ತಿದಿದ್ದಾರೆ ಜಾಸ್ತಿ ಕಾಲೇಜು ಕ್ಲಾಸ್ ನಡಂಗಿಲ್ಲ ಅನ್ ಅಂಬಂತಿದಿದ್ದಾರೆ ಅದಕ್ಕೆ
ದು ಜಾಸ್ತ ಒಂತಾರೆ
ಇದ್ರೆ ಇರ್ಲಿ ಬಿಡೂ ಮತ್ತ ಏನ್ ಮಾಡ್ತಿ ಇದ್ರೆ ಇರ್ಲಿತ್ತೆ ನಾವು ಈ ಕಡೆ ಮತ್ತ ಹಂಗಗೆ ದುಡಿತೀವಿ ಹೆಂಗಾನ ಡೈರೆಕ್ಟ್ ಎಕ್ಸಾಮ್ ಕರ್ಕೊಂಡ್ರೆ ಕ್ಲಿಯರ್ ಆದ್ರೆ ಸಾಕು ನಮಗೆ ಅದಕ್ಕೆನ
ಕರೆಕ್ಟ್ ಎಕ್ಸ್ ಅ ಸ್ಲ್ ಬುಕ್ ಜಸ್ಕೊಂತರ ನಮ ಮೊದ್ಲೇ ಮಿಡಲ್ ಕ್ಲಾಸ್ ಅಲ್ವಾ ಸೆಮಿಸ್ಟರ್ತಂತ ಗೊತ್ತ ಒ ಸೆಮಿಸ್ಟರ್ಗೆ ಆಗ್ತ
ಸೆಮಿಸ್ಟ್ರಿಗೆ ಹತ್ತು ಸಾವಿರ ಒಂದ್ ಸೆಮಿಸ್ಟ್ರ
ಒಂದು ಸೆಮಿಸ್ಟರ್ ಹತ್ ಸಾವ್ರ
ಹೌದ ಬಿ ಎ ಬಿ ಎ ಎಷ್ಟಿ ಇರ್ಬೋದು ಬಿ ಎ
ಎಸ್ಟೂ ಐದು ಸಾವಿರ
ಹತ್ತು ಸ
ಹ ಹಾ ಎಷ್ಟೋ
ಹತ್ತು ಸಾವಿರ
ಅದು ಬಿ ಕಾಮ್ದ ಐತಿ ಇದು ಬಿಯಡ್ ಇದು ಬಿ ಎದ ಇತ್ತ ನಾರ್ಮಲ್ ಬಿ ಎ
ಬ್ಯಾಚುಲರ್ ಆಫ್ ಆರ್ಟ್ಸ್ ಹಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಅದು ಮಾಡಿರ್ಬಿಡ್ನತ್ತೆ ಮತ್ತೆ
ಹೌದಾ ಯಾವ್ದ್ ಚಲೋ ಇ ಎಡ್ರಲ್ಲಿ ಕಾಮ ಇದು ಬಿ ಕಾಮ್ ಚಲೋನಾ ಬಿ ಎ ಚಲೋನಾ
ಏನ ಮಾಡಿದ ಮತ್ತೆ ನೀವೇನ ವಿಕ ಮಾಡಿದ್ರ ಅ.
ಕಾಮರ್ಸ್ ಮಾಡಿದ್ನಲ್ಲಾ ಬಿಕಾಮ್ ಬರುತ್ತೇನಲ್ಲ
ಬಿಕಾಮ್ ಮಾಡಿ
ಹೌದಾ
ಹ ಹ್ಮ
ಮಾಡಿ ಚೆನ್ನಾಗಿದೆ ಆರಾಮ ಬ್ಯಾಂಕ್ಲ್ಲಿ ಕೆಲ್ಸ ಸಿಗುತ್ತೆ ಆರಾಮಯಸ್ಸ
ಹಾ ಇವಾಗ ಮತ್ತೆ ಇವಾಗ ಬ್ಯಾಂಕಿ ಬ್ಯಾಂಕ್ನ ಕೆಲ್ಸ ಹೋಗ್ಬೇಕಂದ್ರೆ ಮತ್ತೆ ಹೆಂಗ್ ಮಾಡ್ಬೇಕಕ್ ಇವಾಗ ಅದಕ್ಕ ಡಿಗ್ರಿ ಮಗ್ಸ್ಕಂಡ್ ಹೋಗ್ಬೇಕ ಏನು
ಹು ಡಿಗ್ರೀ ಮುಗಿಸದ್ಮೇಲೆ ಅಂದ್ರೆ ಬೇರೆ ಬೇರೆ ವಯಸ್ಸಿನಲ್ಲ ಕೆಲ್ಸ ಕೊಡ್ತಾರೆ ಎಕ್ಸ್ಪೀರಿಯನ್ಸ್
ಹ್ಮ ಹ್ಮ ಹ್ಮ
ಬಿಕಾಮ್ ಮಾಡ ಬಿಕಾಮ್ ಮಾಡಿದ್ಮೇಲೆ ನಾಲ್ಕು ವರ್ಷ ಡಿಗ್ರಿ ಇರುತ್ತೆ ಬಿ ಕಂ ಮತ್ತೆ ನೀ ಸಿ ಎ ಸಿ ಎ ಸಿ ಎ ಒಂದು ಎಕ್ಸಾಮ್ ಬರ್ಬೇಕು ಸಿ ಎ ಒಂದು ಎಕ್ಸಾಮ್ ಇರುತ್ತೆ ಹ ಎಕ್ಸಾಮ್ ಎಕ್ಸಾಮ್ ಕ್ಲಿಯರ್ ಮಾಡಿ ಬ್ಯಾಂಕ್ಲ್ಲಿನ ಪೀ ಓ ಮ್ಯಾನೇಜರ್ ಕ್ಲರ್ಕ್ ಇತರ ನಾನ ನಾನ ಉದ್ಯೋಗಗಳಿಗೆ ಅಪ್ಲೈ ಮಾಡಬಹುದು
ಹೌದಾ
ತುಂಬಾ ಒಳ್ಳೆ ಬ್ಯಾಂಕ್ ಕಲ್ಲಿ ಬೆಂಗಳೂರು ಅಲ್ಲಿ ಜಾಬ್
ಅದೇ ಮತ್ತ ಇವಾಗ ಡಿಗ್ರಿ ಮುಗಸಿದ ಅಂದ್ರೆ ಮತ್ತೆ ಮತ್ತೆ ಬಿ ಎಡ್ ಹಚ್ಬೇಕು ಮತ್ತೆ ಇವೆಲ್ಲಾ ಡಬಲ್
ಏ ಅದೆಲ್ಲ ಡಬಲ್ ಲಾಂಗ್ ಹೋಗೋಕೆ ಹೋಗಬೇಡಿ ಈವಾಗ ಬಿ ಕಂ ಮಾಡಿ ಬಿ ಕಂ ಮಾಡಿ ಸಿ ಎ ಎಕ್ಸಾಮ ಇರುತ್ತೆ ಸಿ ಎ ಎಕ್ಸಾಮ ಕ್ಲೀನರ್ ಮಾಡಿಕೊಳ್ಳಿ
ಹಾ
ಬ್ಯಾಂಕ್ ಅಲ್ಲಿ ಆರಾಮ ಎ ಸಿ ಎ ಸಿ ಅಲ್ಲಿ ಕುತ್ಕೊಂಡು ತುಂಬ ಆರಾಮ್ ಇರಬಹುದು
ಅದೇ ಮತ್ತೆ ಶಾರ್ಟ್ ಟರ್ಮ್ ಮಾಡಿಬಿಡೋಣ ಮತ್ತೆ ಸುಮ್ ಲಾಂಗ್ ಹೋಗೋದು
ಶಾರ್ಟ್ ಟರ್ಮ್ ದಾಗ ಹೋಗಿ ಲಿಂಗ್ ಟರ್ಮ್ ಹೋದ್ರೆ ನಿನಗೆ ಕಷ್ಟ ಆಗುತ್ತೆ
ಹೌದೌದ ನಮ್ಗೆ ಟೈಮ್ ವೇಸ್ಟ್ ಮತ್ತೆ ಸಿಗೋದಿಲ್ಲ ಇಲ್ಲ ಇಲ್ಲ ಇವಾಗ ಎಲ್ಲಾ ಕಾಂಪಿಟೇಷನ್ ಬಾಳ ಆಗಿದೆ ಅದ್ರಾಗ ಬೇರೆ ಬೇರೆ ಕಾಂಪಿಟೇಟಿವ್ ಅಂದ್ರೆ ಬರೆ ಪೊಲೀಸ್ ಆಗಲಿ ಎಸ್ ಎಸ್ ಜಿ ಡಿ ಆರ್ಮಿ ಅದು ಇದು ಇದು ಬಿಕಾಮಿ ಜಾಸ್ತಿ ಯಾವ್ದೋ ಕಾಂಪಿಟೇಷನ್ ಹೊತ್ತು ಕೊಡ್ತಿಲ್ಲ ಇದಕ್ಕೆ
ಹಾ ವಬಿ ಕಂ ಮ್ಯಾಕ್ಸ್ ಇರುತ್ತೆ ತುಂಬಾ ಗಣಿತ ತಲ್ಲಿ ತುಂಬಾ ಪರ್ಫೆಕ್ಟ್ ಇರ್ಬೇಕು ಅದ್ರಲ್ಲಿ
ಹ್ಮ ಅದು ಕರೆಕ್ಟ್ ಇದೆ ಅಕೌಂಟೆನ್ಸಿ ಬಿಸ್ನೆಸ್ ಎಲ್ಲ ನಮಗೆಲ್ಲ ಈಸಿ ಇದೆ ಬಿಡು ಹ್ಮ ಮತ್ತ ಪೋಸ್ಟ್ ಬಿಟ್ಟಿದಿದ್ದಾರೆನಿ ಇವತ್ತು ಪಿ ಯು ಸಿ ಮೇಲೆ
ಬುಟ್ಟಿಲ್ಲ ಬುಟ್ಟಿಲ್ಲ ಒಂದ್ ಕಾಲ್ ಬರ್ತಿದೆ ಆಮೇಲ್ ಕಾಲ್ ಮಾಡ್ಲಾ
ಓಕೆ ಓಕೆ ಓಕೆ